ಕೇಳತ್ತದ
ಹ ತ ನೀ
ಕೆಳತದ ಇಲ್ಲೈ
ಕೆಳತ್ತ ಕೆಳತ್ತ
ನಮಕ್ಕೈ ನೇರ ಮೈದಾಗ
ಮ ಮಕ್ಕಳ ಬಿಟ್ರ ಏನ ಆದ ಚೆಂಜ
ಅಲ್ಲ ಅವಾಗ ನೆಟ್ವರ್ಕ್ ಸರ್ವರ್ ಆಗೋ್ತಿತ್ತು ಎರಡು ನಿಮಿಷ ಬಿಟ್ಟಂಗ ಮಾಡ್ತಿದಿ ಇವಾಗಿದ್ರ ಇ ನೋಡ ಅವಗಿಂದ ಅವಗೆ ಬರತ್ ನೋಡ
ದೂರ ಇದ್ವಲ್ಲ ನಾವು ಬಾಳ ದೂರ ಇದ್ವಿ ಅಲ್ಲಿ ದೂರ ಆತ ಬರ್ತ
ಹ್ಮ್
ಇಲ್ಲಾ ಆಯಾಕ ರೋಡಿಗಿ ಕುಂದ್ರು ಮಗ ಆಯಾ ಆಗಳೆ ಹಚ್ಚಿದ್ದ ಫೋನು
ಹ್ಮ
ರೋಢಿಯನ್ನ
ಪೇಟಮ್ ತಗಿಂತ ಹೇಂಗಿತ್ತನ್ರ ಇವ ನೋಡ್ ಪೇಟಿಯಮ್ ಅಲ್ಲ ಗೂಗಲ್ ಪೇ ತಗಿ
ಗೋಲುಗಳನ್ನ ನೋಡಮ್ಮ ಹೆಂಗಾದ್ ಹೆಂಗ ನೋಡತಾನು
ಹು ವೊ ತಿಗಿ ನೋಡಮ್ ತೆಗಿ
ಹ ಗೂವರ್ತಿನ ಗೂ
ಗೂಗಲ್ ಪೇ ಗೂಗಲ್ ಪೇ ಲೇ ಗೂಗಲ್ ತಗಿತನು
ಹ್ಮಂತೌ ತ ಉಂತ ಅದ ಕೆನ್ ಹಾಕ್ಬೇಕಿ
ನೀವ ಹೋಗಣ ನ ತಗಏನ್ ತೆಗಿ ಬಾ ಅಷ್ಟ ಅಲ್ಲಟ ಇವ ಕತ
ಹ್ಮ್ ತಾವ ತಳಬಡ ಕೊತ
ಏನೆಲ್ಲ ಫೋನ್ಪೇ ಕ್ರಿಯೇಟ್ ಮಾಡ್ರಿದ ತಾನೆ ಬರ್ತದ
ಹು ಹು ನ ಹಡಿಗಾರ ಆಯ್ತ ಹೆಡಗಿ ಅಲ್ಲ
ಯಾರ್ದ
ಸಿದ್ದೇಶ್
ಹುಂ ಆರಾಮ್ ಕುಂತ್ ಗಳಿಸ್ಲೆ ನೌನ್ ಏನ್ ಮಾಡ್ತಿ.
ಹ್ಮ್ ಏನಾಕ್ಬೇಕ ಫೋನ್ ನಂಬರಾ ಹುಂ
ಹೂಂ ಹಾಕು ಓಪನ್ ಮಾಡ ಫೋನ್ಪೇ ಕ್ರಿಯೇಟ್ ಮಾಡಿಯಲ್ಲ ತಾನೇ ಒ ಅಕೌಂಟ್ ನಂಬರ್ ತಗಂತದ್ ಆದೆ
ಫೋನ್ ನಂಬರಾಕನಾ ಈಗ
ಹ್ಮ ಫೋನನಂಬ ಏನ್ ಕೇಳ್ದದ ಹಾಕ ಅವನಿಗೇನ ಗೊತ್ತಾತದ ಇಲ್ಲಿ
ನೈನ್ ಜೀರೋ ಒನ್ ನೈನ್ ಟೂ ಡಬಲ್ ನೈನ್ ಒನ್ ಏಟ್ ಫೋರ್.
ಹಾಕಿದ್ಯಾ
ಒತ್ತಲ್ಯಾ ಕಮ್ ಕಂಟಿನ್ಯೂ
ಹ್ಮ್
ಹ್ಮ್
ಹ್ಮ್ ಹ್ಮ್ ಎಡಿಟ್ ಬ್ಯಾಂಕ್ ಅಕೌಂಟ್ ಅಂತ ಒತ್ತೆ ಕರೆಕ್ಟು
ಹ್ಮ ಒತ್ತ
ಹ್ಮ್ ಬಂತಪ್ಪ ಬ್ಯಾಂಕಿರೆ
ಇಂಡ್ಯೋ ಬ್ಯಾಂಕ್
ಹ್ಮ್ ನಿಂದ ಯಾವ್ದಾದ ಎಸ್ ಬಿ ಐ ಅದನ್ ಬ್ಯಾಂಕ್ ಅದ ಒತ್ತು
ಎಸ್ ಬಿ ಐ ದ ಬ್ಯಾಂಕ ತೋರ್ಸ್ ವಲ್ಲ್ದಲೇ
ಲೇ ಎಸ್ ಬಿ ಐ ದ್ ಬ್ಯಾಂಕಿಲ್ಲಾ
ಯ್ಯೋ ಯಪ್ಪೋ ಒಂದ್ ಇಪ್ಪತ್ತ ಆಪ ಎಷ್ಟು ತೋರ್ಸ್ತರಿ ಬೇರೆವು
ಹೌದ್ಲೆೇ ಅವ ಎಸ್ ಬಿ ಐ ಬ್ಯಾಂಕ್ ಯಾವ್ದ ಅಂತ ಅಲ್ಲೇ ಇರ್ತದ ಸಿಂಬಲ್ ಎದ್ರು ಮುಂದೆನೆ ಯದ್ರ ಗೊತ್ತಿಲ್ಲ ಅಂತ ಅಂತೀ ನೋಡ
ಈಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಅದ
ಹ್ಮ್ ಅದೇ ಮತ್ತೆ
ಹ್ಮ ಒತ್ತಿದ್ಯಾ
ಒತ್ತಿದ್ಯಾ ಬಂತ
ಹ್ಮ ಹಾ ಹಲೋಂತ ಒತ್ಲ್ಯಾ ಹಲೋ
ಹ್ಮ
ಹ್ಮ
ನೋಡೆಂತ್
ಹ್ಮ ಡೋಳ ಕುಂತ ಎಸ್ ಎಮ್ ಎಸ್ ಬರ್ತಂತ ಏನ ಆದಲ್ಲೆ ಇವ ಕರಿಯ
ಬಾರಿ ಆ ಸಾದೇವ್ನವರಿಗೆ ಕೊಟ್ರ ಮಾಡ್ತಾರ್ಲೆ ನಿಮೌನ್ ನಿಮಗೇನಾಗಿದೆ ಅಂತ
ಅಲ್ಲಲೇ ಮತ್ತೇನ ಅದಕ್ಕೆ
ಏನ ಆತದ ಅಂತಾಪ್ಪರಿ
ಹೂಂ ಆಯ್ತ ಸಕ್ಸಸ್ಫುಲ್ ಆಯ್ತ
ಹ್ಮ ಆಯ್ತಾ ಹೋಗಿ ಬ್ಯಾಲೆನ್ಸ್ ಚೆಕ್ ಮಾಡ ಹೋಗಿ
ಕಂಟಿನ್ಯೂ ವತ್ತಂತ ಹಾಕಂಡ್
ಒತ್ತ್ ಒತ್
ಬ್ಯಾಲೆನ್ಸ್ ಚೆಕ್ ಮಾಡಬೇಕೆನಿಗ
ಇಲ್ಲಿರ್ತ ಗೊತ್ತಲ್ಲ ಬ್ಯಾಲೆನ್ಸ್ ಚೆಕ್ ಮಾಡಾದ
ಹಾ ನೋಡಿ ನೋಡಿ ತಾಳಪಾಯಪ್ಪ ಎಲ್ಲಿರ್ತದ
ಹ್ಮ್ ಈ ಮೂಲಿಗೆ ನೀನ್ ಪೋಟೋ ಏನ ಯಾವ್ದ ಇರುತ್ ನೋಡ ಮೂಲಿಗ್ ತೆಳಗ ಎ ಮೂರ್ ಆಪ್ಷನ್ ಅವೆ ಕೆಳಗ ಹೊಮ್ ಮನಿ
ಹಾ ಇವು
ಈ ಕಡೆ ಇನ್ನೊಂದು ಭಗದಾಗ ಅದಲ್ಲ ಪೋಟ ನಿಮ್ದ ಆರ್ ಅಂತ ಅದ ಏನ್ ಪೋಟ ಅದ
ಆರ್ ಆರ್ ಅಂತ ಅದ
ಹ್ಮ್ ಒತ್ ಅದು
ಹು ಒತುದೆ
ಹಾ ಇಲಿ ಬಂತ ನೋಡಿ ಬ್ಯಾಂಕ್ ಅಕೌಂಟ್ ಅಂತ ಅದ್ ನೋಡು
ಹ್ಮ್ ಒತುದೆ
ಹತ್ತದು ಚಕ್ಬ ಪ್ರಜ ಸಾಧನ ಲಾಸ್ ಅದು ಪಕೊಂಡ ಅಕೌಂಟ್ ಆದಿಲ್ಲ ಅಕೌಂಟ್ ಇಲ್ಲ ಇಲ್ಲ ಎಸ್ ಬಿ ಐ ಅಕೌಂಟ್ ಆದಿಲ್ಲ ಎಸ್ ಬಿ ಐ ಅಕೌಂಟ್ ಯಾವ್ದು ಇಲ್ಲೋ
ಹ ಅದ ಅದು ಅದ ಅದ
ಒತ್ ಅದ
ಅದ್ ಅದ
ಓತ್ತು
ಹ ಬ್ಯಾಲೆನ್ಸ್ ಚೆಕ್ ಅಂತ ಬ್ಯಾಲ ಲಾಸ್ಟ್ ಚಕ್ ಬ್ಯಾಲೆನ್ಸ್ ಅದ
ಹ್ಮ್ ಒತದು
ಆ
ಹ್ಮ
ಹ್ಮ ಒತುದೆ ಲಾಕ್ ಕೋಡ್ಬೇಕು ಪಿನ್ ಹ್ಮ ಹ್ಮ ಹ್ಮ್ ಹ್ಮ್ ಹ್ಮ್ ರೋಕ್ಕಾವ ಹಾ ಹ ಐದನೂರು ರೂಪಾಯ ಐದನೂರು ರೂಪಾಯಿ
ಹ ಇವಾಗ ಇಂದು ಆಗ್ತಾ ಯು ಪಿ ಐ ಐಡಿ
ನೀರೆೇ ಬಂದಾ ಕುು ಪಾಗಷ್ಟವಥಲ್ಲಪ್ಪ
ಏನಿಲ್ಲೆ ಅದು ಕ್ಯಾನ್ಸಲ್ ಮಾಡ್ ಹೇಳ್ತಿನದು ಕ್ಯಾನ್ಸಲ್ ಅಂದ್ರ ಫುಲ್ ಹೋಗ್ಬೇಡ ಹೊರಗೆ ಅಷ್ಟ ಈಗ ಚೆಕ್ ಬ್ಯಾಲೆನ್ಸ್ ಅಂತ ಬಂತ್ ನೋಡು ಹ ಅಲ್ಲಿಗೋಗು ಅಲ್ಲಿ ಆ ಆಪ್ಷನ್ ಗೋಗು
ಎಲ್ಲೋ ಯಾವ್ದ್ ದೋಸ್ತಾ
ಹಾ
ಹಲೋ ನಮ್ಮತ್ತ ನ್ ಒತ್ತಟ್ಟ ಹಾಕೆನು
ಯಾಪ್ಪಾ ಈಗ್ ಏನಾಗದು ಶಳೆ ಅಂತ ಬಾರಿ ಯಾಕ್ ಆಂಜತೀದಿ ಹೋಗೋ
ಎಲ್ಲ ಹಂಗಲ್ಲಲೇ ಅದು ಅನ್ಯಾಡು ಬಂದ್ವ್ರೊಳಗ ಒಂದಲ್ಲ ಎಡಲ್ಲ
ನಿನ್ನ ಇವಾಗ ಹಓದಲ್ಲ ಆ ಜನಂಗಿ ಹೋಗಿ ಹೇಳ್ತೀನಿ
ಹ್ಮ್
ಹೋದ್ಯಾ ಚೆಕ್ ಬ್ಯಾಲೆನ್ಸ್ ತಾನ ಹೋಗು
ಚೆಕ್ ಬ್ಯಾಲೆನ್ಸ್ ತನಕ ಹೋದೆ
ಹ್ಮ್ ಮ್ಯಾಗ ಡಿಸ್ಪ್ಲೇ ಕ್ಯೂ ಆರ್ ಕೋಡ್ ಅಂತ ಅದ್ ನೋಡ್
ಹ್ಮ್
ಸ್ಕ್ಯಾನ್ನೆರ್ದ್ ಲೇ ಸ್ಕ್ಯಾನ್ನ್ರರ್ದು
ಸ್ಕ್ಯಾನರ್ಗೊಗ್ಬೇಕು ಅಂದ್ರೆ ಇದು ಫೋನ್ ಅಲ್ಲಿ ಮಾತಾಡ್ತಿವಲ ನಾವು
ಹ್ಮ್
ಅದೋಗಲ್ಲ
ಯನು ಉಸ
ನೀನಪ್ಪಾ ಮಾಡ ಕತಾರೆ
ಅಂತ ಪರಿಚಯ ಚೀದ ಇಲಿ ಅ ನಾವ ಇಂತವರಾಗ.
ಚೀರೆಲ್ಲಿ ಅದ್ ಯಾವ್ದ ಹೋಗಲ್ದು ಮಾತಾಡ್ತಲವು
ಏನ್ ಮತ್ ನಾನೇ ಓಪನ್ ಮಾಡಕತೀನಿ ನನಗ ಹೇಳಿ ಓಪನ್ ಮಾಡಿ ಓಪನ್ ಮಾಡಿ ತೋರ್ಸಕೈತಿ ನನಗೆ.
ಹೋ ಹೂಲ್ತಂತ
ಹಾ ಸ್ಕ್ಯಾನರ್ ಬಂತು
ಹ ಸ್ಕ್ಯಾನರ್ ಬಂತ ಮ್ಯಾಗಿನ್ ಹೆಸರಿನ ಅದು ನಿಂದು
ರೆಡ್ಡಿ ಬಾವೂರ್
ಹ್ಮ್ ಸ್ಕ್ಯನರ್ ಆದಾ
ಸ್ಕ್ಯಾನರ್ನ ಅದ ರೆಡ್ಡಿ ಬಾವರ್ ಅಂತನ ಅದ ಮತ್ತೆ ಡಾಟ್ ದ್ ದ್ ದ್ ಹ ಈ ಪ ಈ ಪೇಡ್ ಕೋಡ್ ಅಂತ ಅದವೆ
ಏನ ದ ಹೆಸರ್ರುವೋದು ಫುಲು
ಒನ್ ಟೆಂಟಿ ಜಾನ್ ವಿಪಿಐ ಇಡಿ ಅಂತ ಅದ್ಲೇ ಅದ ಅಷ್ಟೇ
ಆ
ಎ ಎಏ ನಾಟ ಮಾರ್ಗ ತೋರ್ಸು ತದೆ ನಿಮ್ಮೊನು ಕರಿಯ
ಸ್ಕ್ರೀನ್ ಶಾಟ್ ಆಕು ನೋಡುಮು
ಮತ್ತೆ ಅಷ್ಟೇ ಇರು ಹ್ಮ್ ಹ್ಮ್ ಆಕಿನ್ ನೋಡು
ಇನ್ನ ಬಂದಿಲ್ಲ
ಆಕಿನ್ ನೋಡು ಪಾ ಹೂ
ಮತ್ತ ಅಲ್ಲಿ ಆದ್ ಅಲ್ಲ ಲೇ ಎಂತ ದಡ್ಡ ಸೂಳೆ ಮಗ ಇದ್ದಿ
ಯಾವ್ದ
ಅದ ಯಾವ್ದಲ್ಲ ರೆಡ್ಡಿ ಬಾವರು ಓಕೆ ಎಸ್ ಬಿ ಅಂತ ಅದಲ್ಲ
ಅರಿ ಪ್ರಚನೆಗೆ ರೆಡ್ ಅ ರ ಕಪ್ಪದಿಲ್ಲ
ಹಾ ಯ ಮತ್ತೆ ಏನ ತೋರ್ಸ್ಂತ ಅಂದಿಲ್ಲ ನೀನೇ
ಹ್ಮ ಅದೇ ಅಂದ್ನಾ ಮತ್ ನಾನು
ಕಾಪಿ ಮಾಡ ಹೋಗಿ ಅದು ಮ್ಯಾಗ ಈ ಕಡೆ ಫೋನ್ ಅಚ್ಚ ಇತ್ರಾ ನೋಡು ಒಂದ ಅದು ಹೊತ್ತು ಕಾಯ್ಪಾತದ
ಹಾ ಹಾ
ಒತ್ತಿದ್ಯಾ
ಒತ್ತಾಯ ಎಲ್ಲಟು ಮುಗದ ಮ್ಯಾಲ್ ಮಾಡ ಆಯ್ತ ಇದೊಂದ ಆಕಬೇಕು ಮೈತಾನ ಹಾಕಬೇಕು
ಏನು
ಇದೊಂದ ಹಾಕ್ಬೇಕ
ಹ್ಮ್ ಕಾಫಿ ಮಾಡ್ಕೊಂಡ್ಯ ಫಸ್ಟ್
ಅಲ್ಲಿ ಅಮೆಲಿ ಆಕ್ತಿನಿ ಎಲ್ಲಾಟು ಮುಗದ ಮೇಲ್
ಎನು ಮುಗದ ಮ್ಯಾಗ್ದಗಳೇ
ನೀ ಮಾತಾಡೋದು ಮುಗದ ಮ್ಯಾಗ ಆಕ್ತಿನಿ ಲಾಸ್ಟಿಗಿ ನೆಟ್ವರ್ಕ್ ಇರುದಿಲ್ಲ ಮತ್ತೆ ನೆಟ್ವರ್ಕ್ ಎಲ್ಲಿ ಇಲ್ಲ ಇಲ್ಲಿ ಮ್ಯಾಗ ಇಲ್ಲ ಇಲ್ಲಿ
ಬರ್ತದೋ ಎಲ್ಲ ಶಾಣೆ
ಹ್ಮ ನೋಡುಮು ಅದೊಂದು ಆಕ್ಬೇಕು ಮತ್ತೇನ್ ಆಕಬೇಕು
ಅದು ಕಾಫಿ ಮಾಡ್ಕೊಂಡು ಇಟಗೋ ಹೋಗು ಆಮೇಲೆ ಇಲ್ಲಿ ತಕ್ಕ ತಕ್ಕ ಬರ್ತದ ನಿಮಗ
ಹೂ ಕಾಫೀ ಮಾಡಿದ್ಯಾ
ಆಯಿತು ಮಾಡು ಹೋಗಿ ಹ್ಯಾಪ ನ್ಯಾಗ ಹೋಗ್ ಇವಾಗ
ತೊ ಹೌದಲ್ಲ ಇದು
ತಡಿ ತಡಿ ಇದು ಕಟ್ಟಾಗಲಿ ಕಟ್ಟಾಗಲಿ ತಡಿ
ಲೋ ಹಾಕೋಮಾ ತಗೋ ಲೇ ಎಲ್ಲಿಗಿ ಹೋಗ್ತದ ಈಗ ಬಂದು ಆಕೋತೀವಿ
ಗೊತ್ತಾಯ್ತು ನನಗ ಇಂತದೆಲ್ಲ ಚಿಲೇ ಸೂಳೆ ಮಗ ಅಂತ. ಯಾರೊ ದೊಡ್ಡ ದೊಡ್ಡ್ರ ದಡ್ಡರಿಗೆ ಗೊತ್ತಾಗುತ್ತೆ ಲೇ ದಡ್ಡರು.
ಲೇ ನಾ ಆಕಕತ್ತೀನಿ ಲೇ ನಿನ್ನೋನು.
ಹ್ಮ ಎದಕ ಅಂಜಿದೀ.
ಹ ಗೊತ್ತಾಯ್ತ್ ನನ್ಗೆಲ್ಲ ಎಲ್ಲ ಗೊತ್ತಾಯ್ತ್ ಬಿಡು.
ಏನ.
ಅವ ಅಕ್ಯನ ಅಂಗೇ ಅವನೌನ್ ಆಕ್ಯ.
ಹಾಗೆ ನಿನ್ನಂಗೆ ಪಾ.
ಅಂಜಿಕಿ ಬರ್ತಾ ಎನ್ ನಮಗೇನ್ ಸೆಂಟ ಇವಾಗ ನಿನ್ನೆ ಇಂಗೆ ಮಾಡೇ ಏಳು ನೂರಾ ಐವತ್ತು ರೂಪಾಯಿ ಹೋಯಿತು ಗೊತ್ತನು ಎಂಗ್ ಮಾಡಬೇಕು ಗೊತ್ತನು ಎಂಗ್ ಆಯಿತು ಗೊತ್ತನು.
ಅಂಗೇ ಮಾಡುತ್ತ ಅದು ಆಪ್ ಇರೋದು ಇಂಥದ್ರಾಗ ಅದ ಅನು.
ಎನ್ ಅಂಗೇ ಅಂಜಿಕಿ ಸ್ವಲ್ಪ ರೊಕ್ಕದಾಗ ಮೈಯ ಅಂತನ ಫೋನ್ ನ್ಯಾಗ ಪಾನ್ ನ್ಯಾಗ ಫೋನ್. ವಿಷಾ
ಹ ಯಾವಾರ ವಯ್ ಪರೀಕ್ಷೆ ಪೂರ್ವ ಒ ಎಸಕ ಎಂಡ ತನಕ ಅಂತ ಅಂದವ
ಹ್ಮ್ ಹ್ಮ್ ಹ್ಮ್ ಸರಿ ಸರಿ ತಗ ಚಾರ್ಜ್ ಇಲ್ಲ ಮಾಡ್ತಿನಿ ಆಮೇಲೆ
ನೀನ ಬಂದ
ಚಾರ್ಜ ಇಲ್ಲ ಫೊನಿನಾಗ ಇಡ್ತಿನಿ
ಸರಿ ಸರಿ ತಗ
ಹ್ಮ್